ಹಲೋ
ಹಲೋ ಆರಾಮ್ದೀರಾ ಅಕ್ಕ
ಹ
ಹತ
ಯ ಹಲೋ
ಆರಾಮಿದ್ದೀರಾ ಅಕ್ಕ
ಗಟ್ಟಗ್ ಮಾತಾಡ್ತತ್ರ
ಆರಾಮಿದೀರಾ ಹಾ ನಾವ ಆರಾಮೀ ನಿ ಏನ್ ಮಾಡ್ತಿದ್ರಿ
ತ
ಹಾ ಆಯ್ತು
ಹ್ಮ್ ಹ ಟ ಇನ್ನೇ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಯಾಕ ಡಿಸ್ಟರ್ಬೆನ್ಸ್ ಅನ್ಸೆ
ಅದೇನು ಮೊನ್ನೆ ನಿಮ್ಮ್ ಮನೇಲಿ ಅಧಿಕ ಮಾಸದ ಪೂಜೆ ಮಾಡಿದೆ ಅಂತ ಕಳ್ ಪೂಜೆ ಮಾಡಿದ್ರಿ ಅಂತ ಕೇಳ್ಪಟ್ಟೆ ಅದಕ್ಕೆ ಹೆಂ ಮಾಡಿದ್ರಿ ಏನು ಅಂತೇಳಿ ಕೇಳೋಣ ಅಂತ ಮಾಡಿದೆೆ ಹಾ ನಾವು
ಅ ಎಲ್ಲಿ ಊಟ ಅ ಅ ನೀ ಬೇ ಜಾಗ ಅಲೋ ಅ ಹಲೋ
ಹಾ
ಹ್ಮ ಎರಡು ಹಾ ಮೊನ್ನೆ ಐತೆ ನಮ್ಮ ಮನೇಲಿ ಪೂಜೆ ಐತರಿೀ
ಕೇಳ್ಪಟ್ನಾ ಅದಕ್ಕೆ ಫೋನ್ ಮಾಡಿದ್ದೆ
ಹೌದಾ ಹ ಹೌದಾ ಹ ಬಾಳ ಚೆನ್ನಾಗಿತ್ತ ಹ್ಮ
ಹೆಂಗ್ ಮಾಡಿದ್ರಿ ನೀವು
ಪೂಜೆ ಚೆನ್ನಾಯ್ತು ಅದು ದೇರ್ ಹಾಡ್ ಆಡ್ತಾರೆ ಮೂವತ್ತು ಇತ್ತ್ ಮೂರ್ ಹಾಡ್ಾ ಆಡ್ತಾರೆ ಹ ಹ್ಮ ಇ ಅದಿಕ್ ಮಾಸ ಅಲ್ಲಿ ಹತ್ತಿರಸ ವಿಶೇಷ ಏನೇ ಕೊಡ್ಲಿ ನಮ್ ಮೂವತ್ತ್ ಮೂರ್ ದಾನ ಕೊಟ್ಟ್ರೆ ಮೂವತ್ ಮೂರ್ ಕೋಟಿ ದೇವತೆಗಳಿಗೆ ಹ ದಾನ ಮಾಡ್ದಂಗ ಇರುತ್ತಂತೆ ಹ್ಮ್ ಮತ್ತೆ ಅದಗ್ ಮಾಸದಲ್ಲಿ ಹ್ಮ್ ಬೆಳಿಗ್ಗೆ ಬೇಗ ಸ್ನಾನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ರೆ ಹ ಹಲೋ ಹ್ಮ ಬ್ರಾಹ್ಮಿಣ ವರ್ತದಲ್ಲಿ ಸ್ನಾನ ಮಾಡಿದ್ರೆ
ಹ್ಮ್ ಹ್ಮ್
ನಾವ್ ಮಾಡಿದಂತ ಪಾಪ ದೋಷಗಳು ಎಲ್ಲಾ ಕಲಿತಾವಂತೆ ಹಾ ಅದು ನಿಮ ಜ್ವರಾಗ ಮಾತಾಡಿ ನನ್ಗೂ ಸ್ವಲ್ಪ ಇದ ಅನ್ಸತಿ ಅದಿಕ್ ಮಸ್ದಲ್ಲಿ ಬ್ರಹ್ಮಿ ಮೂರ್ತದಲ್ಲಿ ಬೇಗ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ್ರೆ ನಾವ್ ಮಾಡ್ದಂತ ತಾ ಪಾಪ ದೋಷಗಳು ಎಲ್ಲಾ ಕಡಿತಾವಂತೆ ಏಳು ಜನ್ಮ ಮಾಡಿದಂತ ಆ ನಮ್ಮನೆಯಲ್ಲಿ ಮೂವತ್ತ್ ಮೂರು ಹೆಣ್ಮಕ್ಳು ಬಂದಿದ್ರು ಹೆಣ್ಮಕ್ಳು ಎಲ್ಲರೂ ಮೂವತ್ ಮೂರು ಹಾಡುಗಳನ್ನ ಹಾಡಿದ್ರು ದೇವ್ರ ನಾಮ ಸ್ಮರಣೆ ಮಾಡಿದ್ರು ಬತ್ರರು
ಹ್ಞ ಹ್ಞ
ತಿಂಗಳಿಗೆ ವಿಶೇಷವಾಗಿ ವಿಷ್ಣುವಗೆ ವಿಶೇಷ ಸ್ಥಾನ ಇದು
ಹಾ ಹಾ ಹಾ
ಹ್ಮ್ ತುಳಸಿ ಪೂಜೆನೂ ಮಾಡ್ತಾರೆ ತುಳಸಿಗೆ ದಿಿನಂ ಪ್ರತಿ ವಿಷ್ಣು ಪ್ರ್ರಿಯಾಯ ನಮ್ಮ ಅಂತಂದು ಹೇಳಿದ್ರೆ ಬಾಳ ಇಷ್ಟ ಆಗತ್ತಂತೆ ಈಗ ಮಧ್ಯ ಈಗ ಮ ದಿವ್ಯ ಆಗ್ಲಾರಂತ ಹುಡುಗಿಯರು ಮತ್ತೆ ಈಗ ಚಿಕ್ಕ ಚಿಕ್ಕ ಮಕ್ಕಳು ಅವ್ರ ಮೇಲೆ ಯಾವ್ದೇ ಕೆಟ್ಟ ದೃಷ್ಟಿ ಗಳು ಮೆ ಕೆಟ್ಟು ಪರಿಣಾಮಗಳು ಬೀರ್ಬಾರ್ದ ಅಂತಂದ್ರೆ ಆ ತುಳಸಿ ಮುಂದ್ಗಡೆ ನಿತ್ಕಂಡಿ ವಿಷ್ಣು ಕಿಯಾಯಾನಮ ಅಂತಂದು ಹೇಳಿದ್ರೆ ಯಾಾವ್ದೇ ಕೆಟ್ಟ ದೃಷ್ಟಿನೂ ಬೀಳದಂತೆ
ಹಾ ಅಂದ್ರೆ ಹಡಿ ಎಲ್ಲ ಕುಟ್ರ
ಹಾ ಉಡಿ ಕೊಟ್ಟಿದ್ದ್ ಇನ್ನು ಸ್ವಲ್ಪ ಬಜೂರ ಮಾತಾಡ್ತಾರೆ
ಅಂದ್ರೆ ಏನೇನ್
ಅದ್ರಲ್ಲಿ ಹತ್ತಿರಸ ವಿಶೇಷತೆೇ ಹತ್ತಿರಸ ಕೊಟ್ಟಿದ್ದೀವಿ ಬ್ಲೌಸ್ ಪೀಸು ಮತ್ತೆ ಒಂದು ಹಿತ್ತಳಿಗೆ ವಿಶೇಷ ಸ್ಥಾನ ಇದ್ರಲ್ಲತ್ತರಸ ಮತ್ತು ಹಿತ್ತಳಿಗೆ ವಿಶೇಷ ಏನೇ ಕೊಡ್ಲಿ ಹಿತ್ತಳಿದ ಕೊಟ್ರೆ ಬಹಳ ಅಷ್ಟೇ ಶ್ರೇಷ್ಠ ಅಂತಂದು ಹೇಳ್ತಾರೆ
ಹಾ ಹಾ
ಅದ್ಕ ನಾವವು ಇತ್ತಳಿದ ಬಟ್ಲಾ ಕೊಟ್ಟಿದ್ವಿ ಸುಮಾರು ಒಂದು್ ಐವತ್ತು ಜನ ಬಂದಿದ್ರು ಮೂವತ್ ಮೂರ್ಕ್ಕಿಂತ ಜಾಸ್ತಿನೇ ಕೊಟ್ಟಿದ್ವಿ
ಅಂದ್ರೆ ಅದನ್ನ ಕೊಟ್ಟು ಏನು ಊಟಕ್ಕೆ ಹಾಕ್ಸಿದ್ರೆ
ಕಕ ದ ಹಳಗೆ ಶ ನೆಿ ಮಾಡ್ಸಿದ್ವಿ
ಹ್ಮ ಹಾ
ಎಟತೆ
ಅದೇ ನಾವು ನಮ್ಮ್ ಮನೇಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್್ರ ಅದಕ್ಕೆ ನೀವ್ ಹೆಂಗ್ ಮಾಡಿದ್ರಿ ಕೇಳಿ
ಹೌದ ಅಂದ್ರೆ ಅವ್ರಗ್ ಒಂದಿನ ಮುಂಚಿತವಾಗಿ ಹೇಳ್ಬೇಕು ನಮ್ಮ ಮನೆಯಲ್ಲಿ ಹಿಂಗಗೆ ಬರ್ರಿ ಹಾಡು ಹೇಳಕ್ ಬರ್ರಿ ಅಂತಂದ್ರರೆ ಅವರು ಎಲ್ಲಾ ತಯಾರಿಗಳಗಳನ್ನು ಮಾಡ್ಕೊಂತಾರೆ ಯಾಕಂದ್ರೆ ಮತ್ತೆ ಒಬ್ಬೊಬ್ರು ಮತ್ತೆ ಬೇರೆ ಕಡೆ ಎಲ್ಲಾದೂ ಹೇಳೇಸ್ಕೊಂಡಿರ್ತಾರ ಅವ್ರು ಇವಾಗ ಯಾಕಂದ್ರೆ ಅದಿಕ್ ಮಸಾಲ ತುಂಬಾ ಜನ ಹೇಬಿಟ ಹೇಳ್ಸ್ಕೊಂಡ್ ಬಿಿಟ್ಟಿರ್ತಾರ ಅವರು ತಮಗೆ ಬೇೇಕ ಬೇಕಾದ್ರೂ ಇರ್ತಾರಲ್ಲ ಮನೆಗಳು ಹೋಗ್ಬಿಡ್ತಾರೆ ಯಾಕಂದ್ರೆ ಇವ್ರ್ದೊಂದು ೊಂಡಿತ ಆ ಗುಂಪು ಮಾಡ್ಕೊಂಡಿರ್ತಾರ ಅವ್ರ ಮತ್ತೆ ತಮ್ಮ ಗುಂಪಿನಲ್ಲಿ ಮತ್ತೆ ಎಲ್ಲರಿಗು ಹೇಳ್ಬೇಕಲ್ಲ ತೀಮಾನ ಅಲ್ಲ ಇದೆ ಹಾಂಡ ಹೇಳ್ದ ಮ ಎಲ್ಗ ಹೇಳಿದ್ರೆ ಅವರು ಏನು ತೀರ್ಮಾನ ತಗೊಂತ ಅವರು ಎಲ್ಲರೂ ಅವ್ರ ಮನಗ್ ಬರ್ತಾರ ನಾವ್ ಹೇಳಿದ ಯಾರ್ ಹೇಳಿರ್ತಿೀವ ನೋಡು ಅವ್ರ ಮನಗ್ ಬರ್ತಾರ ಅವ್ರರು ಇಷ್ಟು ಜನನುೂ ಬರ್ತಾರ ಅವ್ರಿಗೆನ ಅ ನಿದಾನವಾಗಿವೇನಾದ್ೂ ಕೊಡ್ಬಹದು ಸೀರೆ ಕೊಡ್ಬೋದು ಅಥವಾ ಏನೋ ಹ ವಸ್ತ್ರನ್ನಾದ್ೂ ಕೊಡ್ಬೋದು ವಸ್ತ್ರ ಒಡವೆ ಕೊಡೋರಲ್ಲ ಅವಾಗೆಲ್ಲ ಬಂಗಾರ ಬೆಳ್ಳಿ ಆತರ ಎಲ್ಲ ಕೊಡ್ತಾರೆ ಈಗ ಅದು ಹೆಚ್ಚಿನ ತರ
ಇವಾಗ ಎಲ್ಲಿ ಕೊಡಕ್ ಆಗಲ್ಲ ಬಿೇಡಿ ಎಲ್ಲ ರೇಟ್ ಆಗಿದೆ ಬಂಗಾರ
ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ನಮ್ ಕೈಲಿ ಎಷ್ಟು ನಮ್ ಸ ಆಗುತ್ತ ಅಷ್ಟು ನಾ ಕೊಡ್ಬೇಕು ಅವ್ರಿಗೆ
ಹ್ಮ್ ಹ್ಮ್ ಹ್ಮ ಅದು ಅಂದರೆ ನಾವು ಕೇಳೋಣ ಏನೇನ್ ಮಾಡಿದ್ದ ್ರಿ ಅಂತ ಹೇಳಿ ಕೇಳ್ಕೊಂಡು ನಾ್ ಮಾಡ್ಬೇಕು ಕತ್ತ ಇನ್ನೇನ್ ಮುಗಿತಾ ಬಂತಲ್ಲ ಅದಕ್ ಮಾಸ ಮತ್ತೆ ಮೂರು ವರ್ಷಕ್ಕ ಒಂದ್ಸಲೆನೆ ಎಲ್ಲ ಬರೋದು ಅದಕ್ಕೆ ಆ ಮೂರು ವರ್ಷಕ್ಕೊಂದ್ಸಲ ನಲ್ಲ ಬರೋದು ಅದಕ್ಕೆ ನಾವು ಮಾಡಿ ಸ್ವಲ್ಪ ಕರ್ಸೋಣ ಅದೇ ನೀವ್ ಹೆಂಗ್ ಮಾಡಿದ ಅದ್ರೀ ನಮ್ಗ ಅಷ್ಟೆಲ್ಲ ಮಾಡಕ್ ಆಗಲ್ಲಲ್ಲ ಅದಕ್ಕೆ ಒಂದು ಅವಲ ಅಕ್ಕಿ ಈ ಥರ ಏನಾದರೂ ಮಾಡಿ ಹಾ ಮಾಡಿಕ ಕೊಡೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಏನ್ ೇನ್ ಮಾಡ್ಬೋದು ಅಂತ ನಿಮ್ಮನ್ ಕೇಳೋಣ ಅಂತ
ಹೌದಾ ಹ್ಮ್ ಹ್ಮ್
ಅಂದ್ರೆ ಅವ್ಲಕ್ಕಿ ಅದ್ನೆಲ್ಲ ಕೊಬಹದಲ್ಲ ಅವಲಕ್ಕ
ಹಾ ಅದನ್ನ ಕೊಡ್ಬೋದು ಅವಳಕಿ ಕೊಡ್ತಾರೆ ಏನಾದ್ರು ಇಡ್ ನಾಶ ವ್ಯವಸ್ಥೆನ ಮಾಡಿವಿ ಹ ಮಾಡ್ಸದ್ರಿಗೆ ಮತ್ತೆ ಊಟದ್ ವ್ಯವಸ್ಥೆ ಇಟ್ಕೊಂಡ್ರೆ ಅದ್ನೆೆಲ್ಲಾ ನಿಭಾಯ್ಂತ ಶಕ್ತಿಗಳು ಇರಬೇಕು ಂದ್ರೆ ಅವ್ರಗ್ ಬಡಸೋದಾಯ್ತು ಏನಾಯ್ತು ಸ್ವಲ್ಪ ಹೆಚ್ಚು ಕಡಮೆ ಯಾಕಂದ್ರೆ ಅವ್ರ ಸಂತೃಪ್ತಿ ತಿಂದ ಊಟ ಮಾಡಿ ನಮ್ಮ ಮನೆಗೆ ಹಸೋದ್ರ ನಮಗ್ ಒಳ್ಳೇದದು ಹೌದಲ್ಲ ಹ್ಮ್
ಹಗೆ ಮಾಡದ ಆಗಲ್ಲಲ್ಲ ಬಾಳ ಜನ ಆಕ್ತಾರೆ ನಾವು ಸ್ವಲ್ಪ ನಮ್ಮದುೂ ವಿಭಕ್ತ ಕುಟುಂಬನಂ ಒಂದು ಅವಿಭಕ್ತ ಕುಟುಂಬ ಅಲ್ಲಲ್ಲ ಹಾಗಂಗಾಗಿ ಹ ನೀವು ಒಂದೊಂದುೊಬ್ಬ್ರೊಬ್ರು ಒಂದೊಂದು ಮಾಡ್ಕೊ್ಬಿಡ್ತೀರಾ ನಮ್ಮ ಮನೆಯಲ್ಲಿ ನಾನು ನಾನ ಒಬ್ಬಳೇ ಮಾಡಬೇಕಲ್ಲ ಹಾಗಿ ಏನಾದರೂ ಸ್ವಲ್ಪ ತಿಂಡಿ ಮಾಡಿಸಿ ಕಳಸಿದ್ರೆ ಬರುತ್ತಲ್ಲ
ಹ್ಮ ಹಾಗಾದ್ರೂ ಮಾಡ್ದೆ ಹ್ಮ್ ಅವ್ಲಕ್ಕ ಹಿಂಗ ಕರ್ದ ಅವ್ಲಕ್ಕೇನಾದ ಇಟ್ಕೊಳ್ರಿ ಕರ್ದೋಲಕ್ಕೆ ಅಥ್ವಾ ಬೇಸ ನುಂಡಿತರ ಮಾಡ್ತಾರೆ ನಿಮ್ಗ ಏನ್ ಸಿಹಿ ಪದಾರ್ಥ ಒಂದದು ಆದ್ರ ಒಳ್ಳೇದು ಹ್ಮ ಅದಕ್ಕೆ ನಾ ಅತಿರಸ ವಿಶೇಷ ಹತ್ತಿರಸ ಅಂತತ್ರ ಕೊಡ್ಲೇ ಬೇಕಾಗ್ತ ತಟ್ಟಿ ಹ್ಮ್ ನೀವ್ ಯಾರಿಗಾದ್ರೆ ದನ ಕೊಡ್ರಲ್ಲ ಮೂವತ್ ಮೂರ್ ದಿನ ಇದೇನಾದ್ರು ನಾಣ ನಾದ್ರು ಕೊಡ್ರಿ ಅಥವಾ ಗೋಡಂಬಿ ಬಾದಾಮು ಆತ್ರ ಲ್ಲ
ಅಂದ್ರೆ ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬಂದಿದ್ವಿ ಅವ ಆಗ್ಲೆೇ ಹ ಹಾ ಮತ್ತೆವರು ಇಲ್ಲ ಖರ್ಚ ನಾವ ಅವಾಗೆಲ್ಲ ಮಾಡ್ತಿದ್ವಿ ಹಾಡಾಡಸ್ತಿದ್ವಿ
ಹ್ಮ್
ಹೇಳ್ತಿದ್ರು ಬಂದು ಮುತ್ತೈದರಿಗೆಿಗೆ ಎಲ್ಲ ಉಳ ಕೊೊಟ್ಟ ಿದ್ವಿ ನಾವು ಹಂಗೆ ಹಿಂಗೆ ಅಂತ ಹೇಳ್ಿದರು ನಮ್ಮ ಅತ್ತೆಯವರು ಹಂಗಾಗಿ ಮ ಮತ್ತೆ ಕರ್ಸಣ ಅಂತಂತೇಳಿ ತಡಿಮ ನಮ್ಮ ನಮ್ಮ ಸ್ನೇಹಿತರೊಬ್ರು ಕರೆಸಿದ್ರು ಅವ್ರ ಮನೆಗೆ ಅಕೇ ಅವ್್ರ ಹೆಂಗ್ ಗೆ ನೋಡೋಣ ಯಾರು ಬರ್ತಾರೋ ಗೊತ್ತಿಲ್ಲ ನನಗೆ ಕೇಳ್ತೀನಿ ಅವ್ರಗೊಂದು ಮಾತ ತ ಅಂತ ಅಂತೇಳಿ ನಾನು ನಿಮಗೆ ಕರೆ ಮಾಡಿದೆ
ನಿನ್ನ ಒಬರುವರು ಮುಖ್ಯಸ್ಥರು ಇರ್ತಾರಲ್ಲ ಅವ್ರಿಗೆ ಅವ್ರು ಬೇಕಾದ್ರೆ ಅವ್ರ ನಂಬರ್ ಕೊಡ್ತೀನಿ ಅಂತೆ ನಿಮಗೆ ಅವ್ರ ನಂಬರ್ಗೆ ನೀವು ಫೋನ್ ಮಾಡಿ ಹೇಳೇಿಬಿಟ್ರೆ ಅವರು ಈಗೆಲ್ಲಗೆ ಒಂದ್ಿನ ಮುಂಚೆಿತ ಹ ಹಫೋನ್ ಮಾಡಲಿ ನಾಳೆಸ್ತೀರಂದ್ರೆ ಇವತ್ತಂತ ಹೇಳ್ಬೋ
ಹ್ಮ್ ಹ್ಮ್ ಹ್ಮ್ ಅದೇ ಅವ್ರ ಎಷ್ಟು ಜನ ಬರ್ತಾರ ಅಂತ ಗೊತ್ತಿಲ್ಲ ಅಲ್ಲ ಹಾಗಿ ಅದಕ್ಕೆ ನಾನು ನಿಮ್ಮನ್ನ ಕೇಳೋಣ ಅಂತ ಅಂತ ಹೇಳಿ
ಹ್ಮ್ ಹ್ಮ್ ಹ್ಮ್ ನೀವು ಎಷ್ಟು ಜನ ಹೇಳ್ತಾರೆ ಅಷ್ಟು ಜನ ಬರ್ತಾರೆ ಅಂದ್ರೆ ಅವ್ರು ಒಬ್ಬ್ರ ಇಬ್್ರ ಆತರ ಬರಲ್ಲ ಯಾಕಂದ್ರೆ ಅವರು ಗ್ರೂಪ್ ಅಲ್ಲಿ ಇರ್ತ
ಅದೇ ಅದೇ ಅದೇ ಅದೇ ಗುಂಪಲ್ಲಿ ಇರ್ತಾರಲ್ಲ ಅವರು ಬರಲ್ಲ ಅದಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತು ಮತ್ತೈ್ ಜನ ಆಗ್ತಾರೆೇನೋರು ಅಂತ ಕೇಳೋಣ ಹ ಅದೇ ಮತ್ತೆ ನಮ ಕಡೆ ಒಂದು ಐದಾರ ಜನಂದ ಕರ್ತಿದ್ರೆ ಅಲ್ಲಿಗ್ ಮೂವತ್ತ್ ಮೂರು ಜನ ಆಗ್ತಾರಲ್ಲ
ಅಕ ಜನಗಳದೇನ್ ಲೆಕ್ಕ ಇಲ್ಲ ನೀವು ದಾನ ಕೊಡ್ತಿರಲ್ಲ ಅದು ಲೆಕ್ಕ
ಹಾ ಹಾ ಹಾ ಹಾ ಅಂದ್ರರೆ ಮೂವತ್ತ್ ಮೂರು ಜನಕ್ಕೆ ಕೊಡಬೇಕು ಅಂತ ನಮ್ಮ ಮನೇಲಿ ಹೇಳರು ಅದಕ್ಕೆ ನಾನು ಮೂವತ್ ಮೂರ್ ಕೊಡ್ಬೇಕ ಅಥವಾ ಮೂವತ್ ತ್ ಮೂರ್ ಜನಕ್ಕೆ ಕೊಡ್ಬೇಕ ಗೊತ್ತಾಗ್ಲಿಲ್ಲ ನನ್ಗೆ ಹಗೆ ಹೀಗೆ ನೀವು್ ಮೊನ್ನೆ ಮೊನ್ನೆ ನೀ್ ಮಾಡಿದ್ರಲ್ಲಾ ಅದೇ ಹೆಿಂಗ ಹೆಂಗ್ ಮಾಡಿದ ಆದ್ರ ಏನೇನು ಅಂತಂತ ಕೇಳಿದ್ರೆ ತಾಂಬುಲ ಏನಾದ್ರು ಕೊಟ್ಟು ಟ ಅಥವಾ ಹೆಂಗೆ ಏನು ಕೊಟ್ರಿ ಏನು ಮಾಡ್ಿಸಿದ್ರಿ ಿ ನಿಮ್ಮ ಮನೇಲಿ ಪೂಜೆ ಮಾಡಿದ್ದು ಕೂಡ ನಾನು
ಹ್ಮ್ ಮತ್ತೆ ನಾವು ಅದು ವಿಷ್ಣುವಿನ ಫೋಟೋ ಇಟ್ಟು ಅದಕ್ಕ ಪ್ರಸಾದ ಮಾಡಿ ನೈವೇದ್ಯ ಮಾಡಿ
ಹಾ ಅದೇ ಸತ್ಯನಾರಾಯಣ ಪೂಜೆ ತರ ಮಾಡಿದ್ರಿ ನೀವು ಹ ಅದೇ ಅದೇ ಅದಕ್ಕೆ ಹಾ ಅದೇ ನಿಮ್ಮ ಫೋಟೋಸ್ ಎಲ್ಲ ನೋಡಿದ್ದೆ ಅದಕ್ಕೆ ಕೇಳ ಹ್ಮ್
ಹೌದಾ ಹಾ ಹಾ ಹ್ಮ್ ಹ್ಮ್ ಹ್ಮ ಹ್ಞೂ ಮತ್ತೆ
ಹ ಬಾಳ ಜನ ಬಂದಂಗಿದ್ರಲ್ಲ ನಿಮ್ ಮನೆಗೆ
ಹ್ಮ್ ಹ್ಮ್ ಬೇಕಂದ್ರೆ ನೀವು ಒಂದಿನ ಮುಂಚಿತ ನಿಮ್ಗೆ ಏನಾದ್ರು ಸಹಾಯ ಬೇಕಂದ್ರೆ ಹೇಳ್ರೆ ನಾವವು ಬರ್ತೀವಿಂತಿ ನನ್ಗೆ ನೀವ ಒಬ್ಬ್ರ ಆಗ್ತೀರ ಅಂತಾರಲ್ಲ
ಹಾ ಒಬ್ರೇ ಆಗ್ತಿೀವಿ ಹಂಗಾಗಿ ಇರಲಿ ಕೇಳೋಣ ಒಂದ್ ಮಾತ್ ನಿಮಂಗಗೆ ಕೇಳಿದ್ರೆ ಏನೇನ್ ತರ್ಬೇಕಂತನಾದ್ರೂ ಗೊತ್ತಾಗುತ್ತೆ ಇತ್ತಲ್ಲ ನಾನು ಇವತ್ತು ಹೋಗಿ ತಗೊಂಡ್ ಬಂದ್ರೆ ನಾಳೆ ಹತ್ತು ಅಥವಾ ನಾಡಿದ್ದು ಸೋಮವಾರಕ್ಕೆಲ್ಲ ಮುಗೀತದ ಅಂತಲ್ಲ ಹಾಗಿ ಶನಿವಾರ ಭಾನುವಾರ ಎರಡೇ ದಿನ ಇರೋದು ಇವತ್ತು ಸ್ವಲ್ಪ ನಾಳೆ ಎರಡು ದಿನದಲ್ಲಿ ತಗೊಂಬಂದು ಇಟ್ಕೊಂಡ್ರೆ ನಾಡೋದಕ್ಕೆ ಆಗುತ್ತೆ ಅಂತ
ಹ್ಮ್ ಅದೇ ಎಲೆ ಅಡ್ಡಿಕಿ ಹುತ್ತುತ್ತಿ ಮತ್ತೆ ಹ್ಮ್ ಚೋಲಿ ಪೀಸ್ು ಮತ್ತೆ ನಿಮ್ಗೆ ನಿಮ್ಗೆ ಹಿತ್ತಳ್ಳಿ ಪ್ಲೇಟ್ ಬಟ್ಲಾ ತಗೊಂತರ ಪಲೇಟ್ ತಗೊತೀರಾ ಹ್ಮ್ ನೀ ನಿಮಗ್ ಬಿಟ್ಟಿದ್ದ್ದದು ನಿಮ್ಗೆ ಅದನ್ನಾದ್ರೂ ತಗೋದು ನಮಗ ಆಗದಿಲ್ಲಪ್ಪ ಅಂದ್ರೆ ಸ್ಟೀಲ್ ಆದ್ರೆ ನಡತೇತಿ
ಸ್ಟೀಲ್ ಹ ಸ್ಟೀಲ್ ಇವಾದ ಸ್ ಯಾಕ ನೋಡಿ ತಿಂಬಾನೋ ಅದನ್ನು ಕೇಳಿ ಏನೇನ್ ಕೊಡ್ಬೇಕು ಏನೇನ್ ಮಾಡಬೇಕು ಅಂತಂತ ಕೇಳಿಬಿಟ್ಟು ಥರ ಅಂಂತೇಳಿ ಅಂದ್ಕೊಂಡೆ ಹೌ ಸಾಮಾನ ಅ ಅದು ಗೊತ್ತು ಉಡಿ ಏನೇನ್ ಕೊಡ್ಬೇಕು ಅಂತ ಮತ್ತೆ ಏನಾದ್ರೂ ಕೊಡ್ಬೇಕು ಹತ್ವಾ ಏನ ವಿಶೇಷ ಇತ್ತು ನಾ ಇವಾಗ ಕೊಡೋಕ ಅಂತ ಅರೆ ಅಕ್ಕಿ ರಸ ಒಂದೇ ಅಲ್ಲ ಕೊಡೋದು
ತ್ರಲ್ಲಿ ಅಧಿಕ ಮಾಸ್ತದಲ್ಲಿ
ಹ್ಮ್ ಅದ ಯಾರಾದ್ರರು ಗೊತ್ತಿದಾರ ಅಥವಾ ನೀವೇ ಮಾಡ್ತಿರಾ ಅದನ್ನ ಹೆಂಗ್ ಮಾಡ್
ಇಲ್ಲ ಇಲ್ಲ ನಾವು ಹತ್ತಿರಸ ನಾವ್ ಮನೆಯಲ್ಲೇ ಮಾಡ್ತೀವಿ ಹಾ ಮನೇಲ್ಲ ಮಾಡ
ಸರಿ ಹೇಳಿಯಾ
ಹೇಳ್ತ್ ಮತ್ತೆ
ಎಲ್ಲ ಕೇಳ್ತೀನಿ ಕೇೇಳಬಿಟ್ಟು ನಾನು ನಿಮಿಗೆ ಮತ್ತೆ ಮಾಡ್ ಿನಂತೆ ಹೆಂಗ ತರೋದಾದ್ರೆ ಬರುವಂತ ತ್ರಿ ನನ್ ಜೊತೆ ಏನಾದ್ರು ಅದೇ ನಾನು ಕೇಳ್ತೀನಿ ನಮ್ ಮನೇಲಿ ಕೇಳಿ ಅದೇ ಮಾಡೋಣ ಅಂತ್ ಅಂತಂದ್ರೆ ನಿಮ್ಮನ್ಗೆ ಮತ್ತೆ ನಾನ್
ಹಾ ನೆ ನಾವ್ ಬೇಕಂದ್ರೆ ಮಾಡ್ಕೊಡಂದ್ರೆ ಮಾಡ್ಕೊಡ್ತಿವ್ರ ತಿರಸನ ಹಾ ಹಾ ಹದ್ನೈದ್ ರೂಪಾಯಗ್ ಒಂದು ನೋಡ್ರಿ ನಾವ್ ಬೇಕ್ ಯಾಕಂದ್ರ ಹದ್ನೈದು ರೂಪಾಯ ಒಂದ್ ಪೀಸ್ ತರ ಕೊಡ್ತೀವಿ ಹ ಮಾಡ್ಕೊಡಂದ್ರೆ ಮಾಡ್ಕೊಡ್ತೀವಿ ಯಾವಾಗ್ಲೂ ನಮ್ಮನೆ ಈಗ ಎರಡಿನೇ ಇರ್ತ ಬಿಡ್ರಿ ಮತ್ತೆರಸ ಹ್ಮ್ ಹ್ಮ
ಸರಿ ಆಯ್ತು ನ ಮತ್ತೆ ಮತ್ತೆ ಮಾಡ್ತೀರಂತೆ ನನಗೆ
ಡ ಮಗ ಮಾಡ